ಹಲೋ
ನಮಸ್ಕಾರ ರೀ ಹೇಗಿದ್ದೀರಾ
ಚೆನ್ನಾಗಿದ್ದೀವ್ರಿ ನೀವ್ ಹೇಗಿದ್ದೀರಾ
ಏನಿಲ್ಲ ನೋಡ್ರಿ ಇವ ನಾಷ್ಟ ಬಂದ್ ಮಾಡಿ ಬಂದ್ಕೊಂತೀವ್ರಿ ನೀವೇನ್ ಮಾಡ್ತಿದರಿ
ನಾನು ಸುಮ್ನೆ ಕುತ್ಕೊಂಡಿದ್ದೆ ಇಷ್ಟೊತ್ತು ನನ್ ಸ್ನೇಹಿತೆ ಜೊತೆ ಮಾತಾಡ್ತಿದ್ದೆ ಮತ್ತೆ ನಿನ್ ಹಚ್ಚನ ಅಂತ ಕಾಲ್ ಮಾಡಿದ್ದೇ ರೀ
ಹೌದ್ರಿ
ಮೊಬೈಲ್ ನೋಡ್ತಾ ನೋಡ್ತಾ ಬೇಜಾರ್ ಆಗ್ತಿತ್ರಿ ಅದು ನೋಡ್ತಾ ಕಣ್ಣು ಉರಿಯತ ಅಂತ ಕಾಲಾದ್ರು ಮಾಡಣ ಅಂತ ಮಾತಾಡಣ ಏನಾದ್ರು ಅಂತ ಮಾಡ್ದೆ ರೀ
ಹೌದ್ರಿ ಇವಾಗೆಲ್ಲಾ ಫೋನ್ ನೋಡಿ ನೋಡಿ ಕಣ್ಣಿನ್ ದೃಷ್ಟಿನೇ ಹಾಳಾಗ್ತಿದ್ದೇ ರೀ ತಲೆ ಇನ್ನು ಈ ತರ ಏನೇನೋ ರೋಗಗಳು ಬರ್ತಿದೇ ರೀ
ಈ ಬಿಸಿನಲ್ಲಿ ಅದು ಕಂಡ ಮೊಬೈಲ್ ಜಾಸ್ತಿ ನೋಡ್ರೇನು ಕಣ್ಣು ಉರಿಯತ್ತೆ ರೀ ಬಿಸಿಲಿಗೆ ಮತ್ತ್ ಮೊಬೈಲ್ ನೋಡೋದಕ್ಕೂ ಜಾಸ್ತಿ ಜತಿ ಊರಿ ಬರುತ್ತೇರಿ
ಹೌದ್ರಿ ಈ ಬೇಸಿಗೆಗಾಲದಲ್ಲಿ ಎಲ್ಲೂ ಹೊರಗಡೆ ತಿರುಗಾಡಕ್ಕೂ ಆಗಲ್ದೆ ಬಿಸಲಿಗೆ ಕ ಮನ್ನ ಕುಗ್ತಿರಿ ಇನ್ನು ಫೋನ್ ನೋಡಿ ನೋಡಿ ಅಂತೂ ಸಾಕಕ್ ಸಾಕಾಗ ಹೋಗುತ್ತಲ್ರರಿ
ಹದಿ ಆದ್ರೆ ಇಲ್ಲಿ ನಮ ಊರಿನ್ ಜನ ನಮ ಮೊನ್ನೆದ ಊರ್ಗ್ ಬಂದೇರಿ ಊರಿನ ನೀರು ದೊಡ್ಡ ಡವರು ಇರಿವರೆಲ್ಲ ಯಾರ್ ನೋಡಿದ್ರೇನು ಸ್ಮಾರ್ಟ್ ಮೊಬೈಲ್ ನ ತಗೊಂಡು ನೋಡ್ಕೊಂತಾನೆ ಇಡ್ತಾರ ರೀ
ಹೌದ್ರಿ ಹೇಗಿ
ಒಬ್ಬೊಬ್ರು ಮನೆಗ್ ಪ್ರಾಬ್ಲಮ್ ಇದೆ ಸಮ್ಯೆ ಇದೆ ಹೆ ಮಾಡೋದು ಇದಂಗ ನೋಡೋದು ಒಬ್ಬೊಬ್ರು ಹಂಗ ಕೇಳೋದ್ರಿ ನನ್ನ ನಾನೇನಪ್ಪ ಇಷ್ಟ್ ಹಿಂಗ ಆಗ್ಬಿಟ್ಟಿದ ಅಂದ ಆಶ್ಚರ್ಯೇವ್ರೀ
ಹೌದ್ರಿ ಮೊದ್ಲಿನ ಕಾಲಲ್ದಲ್ಲೆಲ್ಲಾ ಯಾವ್ದಿ ತರ ಫೋನ್ ಇದ್ದಿರ್ಲಿಲ್ರಿ ಏನ್ ಇದ್ದಿರ್ಲಿಲ್ರರಿ
ಈಗಂತು ಯಾರ್ ನೋಡಿ ಚಿಕ್ಕವರು ನೋಡ್ರರು ದೊಡ್ಡವ್ರು ನೋಡ್ರ ಯ ಮುದುಕಿ ಅವರು ಎಲ್ಲಾರೂ ಅದೇ ಇಟ್ಕೊಂಡ್ ನೋಡ ನೋಡೋದ್ರಿ
ಹೌದ್ರಿ ಅವ್ರಿಗೂ ಹುಚ್ಚದ್ ಬಿಟ್ಟೈತ್ರಿ ಫೋನಿಂದ
ಜಾಸ್ತಿ ರೀ ನಮ ದೊಡ್ಡಮ್ಮ ಆದ್ರೆ ಬಂದು ಬಂದು ಕೇಳ್ತಾರೆ ಇ ಹೆಂಗ್ ಮಾಡೋದು ಇದ್ಂಗ್ ನೋಡೋದು ಅಂತ ಕೆಲೊಬ್ರ ಆದ್ರೆ ಫೋಟೋಸ್ ಹಚ್ಚ್ರಿ ಅದು ಹಿಂಗ್ ತೆಗಕೊಡು ಹಿಂಗ್ ಮಾಡಕೊಡು ಹಂಗ್ ಮಾಡ್ಕೊಡು ಅಂತರಿ ಒಬ್ಬೊಬ್ಬ್ರರಿಗೆ ಒಂದು ಸರಿ ಮಕ್ಕಲ್ಗೆ ಇದೆ ಅಂದ್ರೆ ದೊಡ್ಡವ್ರೇನು ನ ಫುಲ್ ಆಶ್ಚರ್ಯನೇ ಆಯತ್ರಿ ಇವ್ರೇಏನಪ್ಪಾ ಹಿಂಗಿದಾರೆ ಇಷ್ಟ ಆಗ್ಬಿಟ್ಟ ರ ಬದ್ಲಾನೆ ಆಗ್ ಬಿಟ್ಟಿದಿದ್ದಾರೆ ಅನ್ಕೊಂಡೇರಿ
ಹೌದ್ರಿ ಇವಾಗ ನಾವ್ ಮನೇಲಿ ಒಂದ್ ಎರಡ್ ಜನ ಫೋನ್ ನೋಡ್ತಿದ್ರೆ ಮಕ್ಕಳಿಗೂ ಅದ್ರ ಮೇಲೆನೆ ಆಸಕ್ತಿ ಬಂದ್ಬಿಡತರಿ ನನ್ಗೂ ಕೊಡು ನನ್ಗೂ ಕೊಡು ನಾನು ನೋಡ್ ಅಂತ ಚಿಕ್ಕಂದ ದಿನಲ್ಲಿ ಅವ್ರಗ್ ಫೋನ್ ನ ರೂಢಿ ಮಾಡಿ ಕೊಟ್ ಬಿಿಡ್ತಾರೆ ಪಾಪ ಮಕ್ಕ ಮಕ್ಕಳು ಇವಾಗ ಫೋನ್ ಇಲ್ಲದೆ ಊಟಾನೂ ಮಾಡಲ್ಲ ಫೋನ್ ಇಲ್ಲದೆ ನಿದ್ದೆನೂ ಮಾಡಲ್ಲ ಹಾಡು ಕೇಳದೆ ನ್ದೆಗಳನ್ನು ಮಾಡಲ್ಲ
ಹ ಅಮ್ಮಗೆ ಕೆಲ್ಸ ಇರುತ್ತೆ ಅಂತ ಒಂದ್ ಮೊಬೈಲ್ ಕೊಟ್ಬಿಟ್ಟು ಅವರು ಕೆಲ್ಸ ಮಾಡ್ಕೊಂತಿರ್ತಾರ ಅದ್ರಿಂದ ಅವ್ರಗ್ ಅಭ್ಯಾಸ ಬಂದ್ಬಿಡುತ್ತೆ ಅದ್ರಲ್ಲೇ ಯ ಗೇಮು ಅದು ಇದು ಅಂತ ಏನೇನೋ ನೋಡ್ಕೊಂತಾನೇ ಇರೋದ್ರಿ ಊರು ಪಾಪಾ
ಹೌದ್ರಿ ಕಷ್ಟ ಆಗತ್ತಲ್ರರಿ ಮಕ್ಳಿಗೂ ಮುಂದಿನ ಜೀವನದಲ್ರರಿ ಇವಾಗದ ಕೆಲ್ಸ ಇದೆ ಅಂತ ಮಕ್ಳಗ್ ಸಮಯ ಕೊಡದೆ ಕೈಯಲ್ಲಿ ಒಂದ್ ಫೋನ್ ಕೊಟ್ಟು ಹೋಗ್ ಬಿಡ್ತಾರಿ
ಹೌದ್ರಿ ಅವ್ರ ಕೆಲ್ಸ ಇದೆ ಅಂತ ಹೇಳ ಹೋಗ್ಬಿಡ್ತಾರ ರರಿ ಎಲ್ಲಾ ಎಲ್ ಕೊಡ್ಬೇಕ್ರಿ ನಮ್ದೇ ಅವ ಕಾಲ ಒಂದಿದ್ರಿ ನಮ್ಗ ಅವಾಗೆಲ್ಲಾ ಇರ್ತಿರ್ಲಿಲ್ಲ ರೀ ನಾವೆಲ್ಲಾ ಕಾಲೇಜ್ ಬಂದ್ಮೇನೆ ಅಲ್ವರಿ ಮೊಬೈಲ್ ಎಲ್ಲಾ ಅಂತ ಏನು ಅಂತಾನೇ ಗೊತ್ತಾಗಿದ್ದು
ಹೌದಲ್ಲ ನಮ್ಗೆಲ್ಲಾ ಶಾಲೆ ದಿನಗಳೆಲ್ಲಾ ಫೋನ್ ಎಲ್ಲ ಏನ್ ಇರ್ತಾನೆ ಇದರ್ಲಿಲ್ಲ ಬಿಟ್ರಿ ನಾವೆಲ್ಲ
ಚುರುಕುರಿ ನಮ್ಗೆ ಗೊತ್ತಿರಲ್ಲ ಅದು ಅವರೇ ಹೇಳ್ಕೊಡ್ತೇವು ಹಿಂಗ್ ಮಾಡು ಅಂತ ಹ ಕೊಡ್ತ ರೀ ಹಂಗಿದಾರ ರೀ ಮಕ್ಳೆಲ್ಲಾ
ಹೌದ್ರಿ ಇವಾಗಿನ ಮಕ್ಳ ತುಂಬಾ ಮುಂದುವರೆದ ಬಿಟ್ಟಿದ್ದಾರೆ ಅವರಷ್ಟು ಫೋನಲ್ಲಿ ಇರುವೋಂತ ಏನು ಬುದ್ಧಿ ಆಗ್ಲಿ ಇದಾಗ್ಲಿ ನಮ್ಗೆಲ್ಲಾ ಇಲ್ಲ ಬಿಟ್ಟ ರೀ ನಮ್ಗ್ ಅಷ್ಟೊಂದ ಗೊತ್ತಾಗೋದು ಇಲ್ಲ ರೀ ಅಷ್ಟು ಫೋನ ಅಲ್ಲಿ
ಹೌದ್ರಿ ಅವ್ರ ಜಾಸ್ತಿ ಇದಾಗ ಚುರ್ಕ ಆಗ್ ಬಿಟ್ಟಿದ್ರೀ ಇನ್ನ ಹೋದ್ರೆ ಏ, ಏನ್ತಾರೀ ಆದ್ರೆ ಅಷ್ಟು ನೋಡೋದು ಒಳ್ಳೇದಲ್ಲ ರೀ. ನಾವು ನೋಡ್ತೀವ್ರಿ ಇವಾಗ ನಾನು ಹಾಸ್ಟೆಲ್ ಅಲ್ಲಿ ಮನಲ್ಲ ಇದ್ರೇನು ಏನೋ ಒಂದ್ ನೋಡ್ತಾನೆ ಇರ್ತಿನಿರಿ. ಒಬ್ಳೇ ಒಬ್ಳ ಇದ್ರೇನು ಜಾಸ್ತಿ ನೋಡದ್ರಿ.
ಹೌದ್ರಿ ಇವಾಗೆಲ್ಲಾ ಫೋನ್ ಮೇಲೆನೆ ಅವಲಂಬನೆ ಆಗಿದಾರ ಬಿಡ್ರಿ. ಮನುಷ್ಯ ಜ್ ಮನುಷ್ಯ ಜೊತೆ ಮಾತಾಡಲ್ಲ ರ ಇವಾಗ ಫೋನಲ್ಲೇ ಮಾತಾಡ್ತಿರ್ತಾರೆ.
ಹೌದ್ರಿ ಪಕ್ಕದಲ್ ಇದ್ರೇನು ಏನ್ ಇವಾಗ ನನ್ ಮೂರ್ಗ್ ಬರ್ತೀನಿ ಆದ್ರೇನು. ನಾನು ಅಷ್ಟೊತ್ ಮಾತಾಡಲ್ಲ ರೀ. ನಿನ್ನೆ ಒಂದ ವಿದ್ಯುತ್ ಹೋಗಿತ್ತ ಮನೇಲಿ ಅವಾಗ ಮಾತ್ರ ನೋಡಿಲ್ಲ ರೀ ಫೋನ್ ಅಷ್ಟೆ. ಇಲ್ಲ ಅಂದ್ರೆ ಅವಾಗೂ ನೋಡೋದ ರೀ ಎಲ್ಲಿ. ತರ ಮೊಬೈಲ್ ನೋಡದೇ- ರೀ -ಅಷ್ಟೇ.
ಹೌದ್ರಿ ಇವಾಗ ನಾವು ಚಿಕ್ಕವರು ಇರುವಾಗ ಅಜ್ಜಿಯವರು ಮತ್ತೆ. ಅಜ್ಜ ಆಗ್ಲಿ ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ಕತೆಗಳು ಹೇಳವ್ರು ಕತೆಗಳು ಹೇಳಿ ಅದ್ರ ಬಗ್ಗೆ ಅರ್ಥ ಮಾಡ್ಸ. ಜೀವನದಲ್ಲಿ ಈ ತರ ಕಲಿಬೇಕು ಅಂತ ಹೇಳ್ತಿರೋರು ಆದ್ರೆ ಇವಾಗೆಲ್ಲ ಏನ್ ಮಾಡ ರ್ -ನೋಡ್ರಿ ಮಕ್ಕಳು ಎಲ್ಲಾ ಫೋನಲ್ಲೇ ಕತೆಗಂಡ ಕೇಳ್ತಾರ.
ಹೌದ್ರಿ ಕತೆ ಇಟ್ಕೊಡು ಅದ್ ಇಟ್ಕೊಡು ಗೇಮು ಏನೇನು ಅಂತ. ಅವ್ರಗ ಗೊತ್ತಿರುತ್ತೆ ಎಲ್ಲಾ
ಹೌದ್ರಿ ಎಲ್ಲಾನು ನಾವೆಲ್ಲಾ ಆಟ ಎಲ್ಲದ ಆಹ ಹಳ್ಳಿ. ಇ -ಜನ ಮನೆ ಅಕ್ಕಪಕ್ಕದ ಮನೆ ಹುಡುಗರ ಜೊತೆ ಸೇರ್ಕೊಂಡು ಕುಂಟೆ ಬಿಲ್ಲೆ ಆಡುತ್ತ. ಲಗೋರಿ ಆಡೋದು ಕಣ್ಣ ಮುಚ್ಚ. ಚಲೆ ಆಡೋದು ಮರಕೋತಿ ಆಟ ಆಡೋದು ಈ ತರ ಆ ಗಳನೆಲ್ಲ ನಾವವು ಚಿಕನ್ಂದ ಆಡ್ಕೊಂಡ್ ಬಂದಿದೀವರಿ
ಟಂದ ಗೊ ಲ್ಲ ನೆ ಹಂಗಗೆ ಆಚೆನೆ ಮನೇಲಿ ಬೈತಿದ್ರು ಒಳಗಡೆ ಎಷ್ಟೊತ್ತೀರ್ತಿ- ಆ- ಬಿಸನಲ್ಲಿ ಅಂತ ಈಗಿನ ಮಕ್ಕಳು ಹೊರ್ಗನೆ ಇರ್ತಾರೆ. ಯಾಚನೆ ಹೋಗಲ್ಲ ರೀ ಅವ್ರಿಗೆ ಹೆಂಗಿದೆ ಏನ್ ಆಟ ಹಂಗಂತಾನೇ ಗೊತ್ತಿಲ್ಲರಿ.
ಹ್ಮ್- ಹೌದ್ರಿ ನಾವೆಲ್ಲಾ ನಮಳೆ ಬಂದ್ರೆ ಎಷ್ಟ್ ಖುಷ್ ಖುಷಿ. ಕೆಸರಲ್ಲಿ ಆಟ ಆಡ್ತಿದ್ವಿ ಆಮೇಲೆ ಮಳೆಯಲ್ಲಿ ನೆಂತಿದ್ವಿ -ಅ- ಮನ್ ಕಡೆ ಬೈಸ್ಕೋತಿದ್ವಿ ಬಿಸಿಲಲ್ಲಿ ಬಿಸಲು ಅಂತ ನೋಡಲ್ಲ ಏನಂತ ನೋಡಲ್ಲ ಹಂಗೆ. ಬಿಸ್ಲಲ್ಲಿ ಆಟ ಆಡ್ತಿದ್ವಿ ಅದು ಚಪ್ಪಲಿ ಇಲ್ಲೇ ಆಟ ಆಡ್ತಿದ್ವಿ. ಈಗನ್ ಮಕ್ಳೆಲ್ಲಾ ಚಪ್ಪಲಿ ಇಲ್ದೆ ಮನೆಯಲ್ಲೇ ಓಡಾಡಲ್ಲಾರಿ.
ಹೌದ್ರಿ ಅವ್ರ ಅಮ್ಮ ಅವರು ಹಂಗೆ ಬೆಳಸ್ತಿದರಿ ಬಿಡಿರಿ ಆಚೆ ಹೋದ್ರೆ ಮಣ್ಣ. ಗತ್ತೆ ಕಾಲು ಚಪ್ಪಲಿ ಹಾಕೋ ಅಂತ ಹಂಗ ನಡ ನಮ್ಗೆಲ್ಲ ಅವಾಗ ಏನ -ಇ- ಇಲ್ಲ ರರಿ ಹೆಂಗಿದ್ರು ಹೋಗುವ ಅಂತ ಹೇಳ್ತಿದ್ರು ಹಂಗಿದ್ರೆ ನ ಸ್ವಲ್ಪ. ಶಕ್ತಿಯಗರ್ತವ್ರಿ ದೊಡ್ಡವರಾದ್ರೇನು.
ಹೌದ ಈಗನ್ ಮಕ್ಳ ಯಾರು ಅಷ್ಟೊಂದು ಗಟ್ಟಿ ಮುಟ್ಟಾಗಿ ಇಲ್ದ ನಾವೇ ನಮ್ಮ ಅಪ್ಪ ಅಮ್ಮ. ಮೆ- ನಮ್ಗೆ ಅಂತಾರೀ ನೀವು್ ಗಟ್ಟಿಯಾಗಿಲ್ಲ ನಮ್ಮ ಅಷ್ಟೊ ಅಂತ ಇನ್ ನಮ್ಕಿನ ಮುಂದೆ ಬರೋ, ಹ್ಮ್- ಪೀಳಿಗೆಗೆಲ್ಲ ಏನ್ ಶಕ್ತಿನೇ ಇರಲ್ಲ ಬಿಡ್ರಿ ಎಲ್ಲಾ- ಆ- ಹೈಬ್ರಿಡ್ ಆಹಾರ ತಿಂದಿ ತಿಂದಿ ತಿಂದು ಶಕ್ತಿನೇ ಇಲ್ದಂಗ ಆಗತ್ರಿ ಅವ್ರಿಗ್ರಿಗೆ.
ಹ -ಹೋದ್ರಿ ಇವಾಗ ಯ ಚಿಕ್ಕ ಮಕ್ಳ ನೋಡಿದ್ರೇನು ಕಣ್ಣಿಗೆ ಒಂದು ಸ್ಪೇ ಹಕ್ ಬಿಡ್ತಾರ- ರೀ ಯಾರಾದ್ರೂನು ಇಷ್ಟು ಒಂದ್ ಎರಡ್ ಮೂರ್, ವರ್ಷ ನಾಲ್ಕು ವರ್ಷನುೂ ಆಗಿರಲ್ಲ- ರೀ ಅವ್ರಗೆಲ್ಲ ಪಾಪ ಬಂದ್ಬಿಟ್ಟಿರತ್ತೆ -ರಿ ಕಣ ಸಮಸ್ಯ
ಹೌದ್ರಿ ಜಾಸ್ತಿನೇ ಇದದೆರಿ ಇವಾಗಿನ್ ಜನ್ರಿಗೆಲ್ಲಾ ಆತರ ಸಮಸ್ಯೆಗಳು ಕಣ್ಣಿನ ದೃಷ್ಟಿ. ಇನ ಹಾಳಾಗ ಹೋಗಿದ್ದಿದೆ ನೋಡ್ರಿ.
ಹ್ಮ ನಾವು ಅಷ್ಟೇ ರೀ ಜಾಸ್ತಿ ನೋಡ್ತೀವಿ ನಾವು ಓದ್ಬೇಕಂದ್ರೇನು ಮೊಬೈಲ್ ನೋಡ್ತವಿ ಏನಾದ್ರು ಓದಿಲ್ಲ ಓದೋದ ಕೆಲ್ಸ ಇಲ್ಲ ಅಂದ ಏನಾದ್ರು ಸ್ವಲ್ಪ ನೋಡೋಣ ಅಂದ್ರೆ ಸಿನಿಮಾ ಅದ್ರಲ್ಲೂ ಮೊಬೈಲ ನೋಡ್ತೀವಿ ಟಿವಿನೂ ಹೆಚ್ಚು ನೋಡಲ್ರಿ ಟಿವಿ ಅ್ರೂ ದೂರದಿಂದ ನೋಡ್ತಿದ್ವಿ ಈಗಾದ್ರೆ ಮೊಬೈಲ್ ಇಟ್ಕೊಂಡ್ ಬಿಟ್ಟಿದೀವಿ ಏನ್ ಮೇಲೆನುೂ ಇದಿರಲ್ಲ
ಹೌದ್ರಿ ಇವಾಗ ನಾವು ಚಿಕ್ಕರ್ ಇರುವಾಗ ಅಪ್ಪ ಮನೇಲಿ ಒಂದೇ ಟಿವಿ ಇರೋದ್ರಿ ಎಲ್ರ ಸೇರಿಯ ಅಪ್ಪ ಯಾವದಾದ್ರು ಒಂದು ಸಿನಿಮಾ ಹಾಕಿದ್ರೆ ಆಸ ಸಿನಿಮಾ ಎಲ್ರುೂ ಕೂತ್ಕೊಂಡು ಖುಷಿ ಖುಷಿಯಾಗಿ ನೋಡ್ತಾ ಎಲ್ರು ಖುಷಿಯಿಂದ ಊಟ ಮಾಡ್ತಾ ಎಲ್ಲಾ ಚೆನ್ನಾಗಿತ್ತಲ್ರರಿ ಅವಾಗಿಂದೆ
ಇದೇ ರೀ ಹಾಗಾಗಿ ಚೆನ್ನಾಗಿತ್ತು ಎಲ್ಲಾರೂ ಒಂದ್ ಹತ್ರ ಕೂತ್ಕೊಂಡು ಊಟ ರಾತ್ರಿ ವೇಳೆಯಲಿ ಎಲ್ಲರೂ ಒಂದು ಹೊತ್ತಲ್ಲಿ ಕುೂತ್ಕೊಂಡು ನೋಡ್ಕೊಂತ ನಕೊಂತ ಇರ್ತಿ ಇವಾಗ ಎಲ್ಲರಿಗೂ ಒಬ್ಬೊಬ್ಬ್ರಗೂ ಒಂದೊಂದ್ ಮೊಬೈಲ್ ಬಂದ್ಬಿಟ್ಟಿದ ರ ಅವ್ರ ಪಾಡ್ಗೆ ತಿನ್ಕೊಂತ ಅವ್ರರು ನೋಡ್ಕೊಂತ ಇರೋದ್ರಿ ಅಷ್ಟೇ ರರಿ ಮಾತಾಡದು ಇಲ್ಲ ರೀ
ಹೌದ್ರಿ ಇವಾಗ ಯಾರಿಗ ಕೂಡ ಇವಾಗ ನೋಡಿ ಫೋನಲ್ಲೇನೆ ಎಲ್ಲಾ ಅಹ ಸಂಭಾಷಣೆೆಯನ ಕಳ್ಸ್ ಬಿಿಡ್ತಾರೀ ಇವಾಗ ಎದರು ಎದರು ಯಾರು ಮಾತ ಆಡಲ್ಲ ಅಲ್ರರಿ
ಹೌದ್ರಿ ಆದ್ರೆ ಒಂದು ಈ ಮೊಬೈಲ್ಂದ ಅದೇ ದೂರ ಇವಾಗ ನೀವ್ ದೂರ ಇದ್ದೀರಾ ನಾನ್ ದೂರ ಇದ್ದೀರ ಹಂಗ್ ಮಾತಾಡಕ್ಕೆ ಒಂದ್ ಇದಾಗತ್ ಸಹಾಯವಾಣಿ ಆಗದ ಸೇರಿ ಆದ್ರೆ ಯಾವಾಗೂ ಅದನ್ನೇನೆೇ ಬಳಸಿದ್ರೆ ನಮ್ಗೆ ಒಳ್ಳೇದಲ್ಲ ರೀ
ಹೌದ್ರಿ ಅಂದ್ರೆ ಸಂಬಂಧಗಳೆಲ್ಲಾ ದೂರನೇ ಇವಾಗ ಫೋನ್ಲ್ಲೇ ಮುಗ್ದೋಗ್ತಿದಾವ್ರಿ ಎಲ್ಲಾ ನೋಡಿರಿ ಯಾರು ಭೇಟಿ ಆಗ್ತಿಲ್ಲ ಒಬ್ರಿಗೊಬ್ರು ಮಾತಾಡ್ಕೋತಿಲ್ಲ ಅಲ್ರಿ
ಹೌದದ್ರಿ ಸುಮನೆ ಮೊಬೈಲ್ ನಲ್ಲಿ ಕರೆ ಮಾಡ್ತಾರೆ ಹೆಂಗಿದ ಅಂತ ಕೇಳ್ತಾರೆ ರೀ ಅಷ್ಟೇ ರೀ ಅವರು ಹೋಗ ಜೊತೆಯಲ್ಲಿ ಹೋಗೋದು ಕಾಣಸ್ಕಳೋದು ಏನು ಅಷ್ಟೇನ್ ಇಲ್ಲ ರೀ ಮುಂಚೆ ಇಟ್ಟಿತ್ತು ರರಿ ಇವಾಗ ಪಕ್ಕ ದೂರು ಪಕ್ಕದ ಮನೇನವರು ಮೊಬೈಲ್ ಹಂಗಗೆ ಇರ್ತಾರೀ ಬಂದು ಮಾತಾಡ್ ಸಲ್ಲ ರೀ ಅವ್ರರು ಅವ್ರ ಕೆಲ್ಸ ಅಲ್ಲಿ ಇರ್ತಾರ ರೀ
ಎಲ್ಲಾರೂ ಅವ್ರವ್ರ ಪಾಡಿಗೆ ಕೆಲ್ಸಗಳತ ಅದ್ರಲ್ಲೇ ತೊಳಸ್ಕೊಂಡಿದಿದ್ದಾರೆ ಆ ಈ ಫೋನ್ ಆಯ್ತು ಅದಾಯ್ತು ಯಾರು ಇವಾಗ ಇವಾಗ ನಾವು ಯಾರಾದ್ರೂ ಊರಿಗೆ ಹೋದ್ರೆ ಅ ಬಂದಿದ್ಯಮ್ಮ ಹೇಗಿದ್ಯಾ ಅಲ್ಲೆಲ್ಲಾ ಹೇಗ ಅಂತ ಯಾರ್ ಕೇಳಲ್ಲಾರ ಅವ್ರ ಅವ್ರ ಕೆಲ್ಸದಲ್ಲಿ ಅವ್ರೇ ಇರ್ತಾರಿ
ಹೌದ್ರಿ ಮುಂಚೆ ನಮ್ಮ ಅಪ್ಪನು ನಾವು ಜಾಸ್ತಿ ಮೊಬೈಲ್ ನೋಡ್ ಕಣ್ಣೂರಿ ಜಾಸ್ತಿ ನೋಡ್ಬೇಡ ಅಂತಿದ್ರಿ ಇವಾಗ ನಾವ್ ಹೇಳ್ತಿದೀವ್ರಿ ನಾ್ ಅಪ್ಪ ಅಮ್ಮಗೆ ಜಾಸ್ತಿ ನೋಡ್ಬೇಡ ಡಿ ಅಂತ ಹಂಗ ಆಗ್ ಬಿಟ್ಟಿದ್ದಾರೆ ಅವರು
ಹೌದ್ರಿ ಇವಾಗ ನಾವ್ ಅದ್ರ ಬಗ್ಗೆ ಏನೇನು ಆ ನಮಗೆ ಪರಿ ಪರಿಣಾಮಕಾರಿ ಬೀರುತ್ತೆ ನಮ್ ದೇಹಕ್ಕೆ ಕನಿ ಅಂತ ನಾವ್ ಅರ್ಥ ಮಾಡ್ಕೊಂಡಿವ್ರಿ ಇವಾಗ ಅಜ್ಜಿ ತಾತಗೆೆಲ್ಲ ಅದೆಲ್ಲಾ ಗೊತ್ತಿರಲ್ರಿ ಇವಾಗ ಎಲ್ರುೂ ನೋಡ್ತಿದಾರ ಅಂತ ನೋ
ಹೌದ್ರಿ
ಏನ್ರಿ
ಮತ್ತೆ ಮಾತಾಡೋಣ ತಕೋರಿ
ಮತ್ತೆ ಸಿಗೋಣ ಸರಿ